ಹಲೋ
ಹಲೋ
ಕೇಳತಿದಯಾ
ಈ ಏನು ಕೇಳುಸ್ತಾ ಇಲ್ಲ
ಸರಿ ಕೇಳತಿಲ್ವಾ
ಹಾ ಕೇಳಸ್ತರಿ
ಹಾ ಹೇಳನಿ.
ಹಾ ಏನ್ ಮಾಡ್ತಾ ಇದ್ದೀರಾ.
ಹಲೋ.
ಏನ್ ಮಾಡ್ತಾ ಇದ್ದೀರಾ.
ನಾನ್ ಕತ್ಕೊಂಡಿದ್ದೀನಿ ಈಗ ಮನೆ ಮೇಲೆ ನೀವು.
ಹ ನಾವು ತಿಂತಾ ಇದ್ದೀವಿ ಊಟ.
ಹ್ಮ್.
ಊಟ ತಿಂತಾ ಇದೀವಿ
ಹೌದ
ಹ್ಮ.
ಹ.
ಮತ್ತೆ.
ಮತ್ತೆ ಏನುಲ್ಲ. ಹ.
ಕಾಲೇಜ್ಗೆ ಹೋಗ್ ಹಾ ಇನ್ನು ಇಲ್ಲ ತಿನ್ಬೇಕು ನೀವ ತಿನ್ಬೇಕ
ಹಾ
ಮಳೆ ಬೀಳ್ತಿದೆಯಾ
ನಮ್ಮ ಕಡೆ ಮಳೆ ಏನಿಲ್ಲ ಸದ್ಯಕ್ಕೆ ನಿಮ್ಮ ಕಡೆ
ನಮ್ ಕಡೆ ಮಳೆ ಬೀಳ್ತಾ ಇದೆ ಜೋರಾಗಿ ಬೀಳ್ತಾ ಇದೆ.
ಹೌದಾ.
ಹಾ.
ನಮ್ಮ ಕಡೆ ಏನಿಲ್ಲ ಆ ಥರ.
ಹಾ.
ಮತ್ತೆ ಊಟ ತಿಂದ್ರ.
ಈಗ ತಿನ್ಬೇಕು
ಹ ಅದು.
ಹ್ಮ.
ಹ ಮತ್ತೆ ಏನ್ ಸಮಾಚಾರ.
ಏನಿಲ್ಲ ಕಾಲೇಜ್ಗೆ ಹೋಗಿದ್ರ ನೀವು.
ಹ ಕಾಲೇಜ್ಗೆ ಹೋಗಿದ್ವಿ.
ಹ್ಮ.
ನೀವು.
ಹೋಗಿದ್ದೆ
ಹೌದಾ
ಹ್ಮ್
ಮತ್ತೆ ಏನ್ ಸಮಾಚಾರ ಎಲ್ಲಿಗಿತ್ತು ಕಾಲೇಜು ನಿಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರ
ಹಾ ಚೆನ್ನಾಗಿದೆ
ಹ ನಮ್ಮ ಮನೇೆಯಲ್ಲಿ
ಹ್ಮ್
ಹ್ಮ್ ಮತ್ತೆ ಏನ್ಸ ನಾವು ಮುದ್ದೆ ಹ್ಮ್ ಸ್ವಲ್ಪ ಚಪಾತಿ ಮಾಡಿದ್ದು
ಈಗ ರಾಜೋಯತಲ್ಲ
ಹಾ ರತ್ರಿ ಇವತ್ತು ಸ್ವಲ್ಪ ಯಾವಾಗಾದ್ರೂ ನಮ್ಮ ಅಮ್ಮ ಮಾಡ್ತಾ ಇರ್ತಾರೆ ಚಪಾತಿ ವಾರಕ್ಕೊಮ್ಮೆ ಸ್ವಲ್ಪ ಚಪಾತಿ ಸ್ವಲ್ಪ ಮುದ್ದೆ ತಿಂದೆ ನೀ
ಅದ್ರ ಜೊತೆಗೆ ಪಲ್ಯ ಸೊಪ್ಪು ಪಲ್ಯ ನೋಡಿದ್ದು ನಾವು ರಾಗಿ ಬೆೇಳೆ ಬೆಳಿತೀವಿ ರಾಗಿ ಹಾಕ್ತೀವಿ
ಹಾ
ಮತ್ತೆ ಆಲೂಗಡ್ಡೆ ಕಡಲೆಕಾಯಿ ಹ್ಮ್
ಹಾ ಹೇಳಿ ಹೇಳಿ
ನೀವೇನ್ ಬೆಳಿತೀರಾ
ನಾವು ರಾಗಿ ಹಾಕಿದ್ದೀವಿ ಜೋಳ ಹಾಕಿದ್ದೀವಿ.
ಹ್ಮ್
ಹ್ಮ ರಾಗಿ ಜೋಳ ಮತ್ತೇ ಹ್ಮ್ ಹ್ ಭತ್ತ ಕಳ್ಳೆ ಕಾಯಿ.
ಹ್ಮ
ಹುರ್ಲಿ ಕಾಳು ಹ ತರದ್ದೇಲ್ಲಾದು
ಈಗೇನ್ ಹಾಕಿದ್ದೀರಾ ತೋಟದಲ್ಲಿ
ನಾವು ಈಗ ರಾಗಿ
ಹ್ಮ್
ಜೋಳ ಸ್ವಲ್ಪ ಹಾಕಿದೀವಿ ರಾಗಿ ಸ್ವಲ್ಪ ಹಾಕಿದೀವಿ. ಚೆಂಡು ಹೂವ ಸ್ವಲ್ಪ ಒಂದ್ ಸೈಡ್ ಇದೆ ನೀವು
ನಾವು ರಾಗಿ ಹಾಕಿದ್ದೀವಿ ಇನ್ನೊಂದ್ ಕಡೆ ರೊಜಾ ಗಿಡಗಳಾಕಿದ್ದೀವಿ.
ಹ್ಮ
ಹ್ಮ್ ಎಲ್ಲಾ ಕೆಲ್ಸ ಮುಗಿತಾ ತೋಟ್ದಲ್ಲಿ
ಹಾ
ತೋಟದಲ್ಲಿ ಎಲ್ಲಾ ಕೆಲ್ಸ ಮುಗೀತ ಹುಲ್ಲೋರಿಯೋದು ಎಲ್ಲ.
ಹ ನಮ್ದು ಯಾವಾಗು ಇರೋದೆ. ರೈತರ ಜೀವನಾನೇ ಇಷ್ಟು ಕುಲಿಯೋನ್ನ ಕುಲಿಯನ್ನ ಕರ್ಕೊಂಡ್ ಹೋಗೋದು ಬಿಡೋದು ಕೆಲಸ ಮಾಡ್ಸೋದು ಅದೇ ಸರಿ ಹೋಗುತ್ತೆ ನಮ್ಮ ಜೀವನ.
ಅಷ್ಟೇ ರೈತರ್ ಅದ್ಮೇಲೆ ಅದೇ ಅವ್ರ ಕೆಲ್ಸ.
ಹಾ ನಿಮ್ಮ್ ಕಡೆ
ನಮ್ ಕಡೆ ನಮ್ದು ರೋಜಾ ಗಿಡಗಳು ಬೆಳಿಗ್ಗೆ ಕೀಳಿದ್ವಿ.
ಹಾ
ಮತ್ತೆ ಮಾರ್ಕೆಟ್ ಹಾಕೊಂಡ್ ಹೋಗ್ಬೇಕ್ ನಾಳೆ
ಹಾ ಹೌದಾ ಮತ್ತೆನ್ ಸಮಾಚಾರ ಹ
ಹಸು ಕರುಗಳು ಇದ್ಯಾ ನಿಮ್ದು.
ಹಾ ಇದಿ ನಿಮ್ದು
ನಮ್ಗು ಇದೆ ಎರಡು ಕರುಗಳಿವೆ.
ಹ್ಮ್
ಹ್ಮ್ ಅವನು ಬೆಳಿಗ್ಗೆ ಆದ್ರೆ. ಕಸ ಗುಡಸಿ ಕರೂಗಳ್ ಬಿಡು ಮೇವಿಕ್ಕಿ ನೀರಿಕ್ಕಿ ತೋಟದತ್ರ ಕಟ್ಟಕ್ ಬರುತ್ತು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹುಲ್ಲಾಕ್ ಬಿಟ್ ಬರ್ಬೇಕು. ಸಂಜೆ ಹೋಗಿ ಸ್ವಲ್ಪ ಬಿಟ್ಟು ಮೈಸ್ಕೊಂಡು ಮತ್ತೆ ಕರ್ಕೊಬಂದು ಹಾಲ್ ಕರ್ದು ಡೈರಿಗ್ ಹಾಕಿ. ನೀರಿಕ್ಕಿ ನಾ ಕಾಫಿ ಕುಡಿ ನೀರ್
ನಮ್ದು ಏನಿಲ್ ಲ್ಲ ಸ್ವಲ್ಪ ಹಸೂಗ್ಳಿದ್ದಾವೆ. ಅಂದ್ರೆ ಅವು ಹಾಲಿರೊ ಹಸುಗಳಲ್ಲ.
ಹ್ಮ್
ಇದು ಬೇರೆ ಥರ ಹಸುಗಳು
ಎತ್ತುಲ ಹ
ಚಿಕ್ಕು ಇನ್ನು ಮತ್ತೆ ಅವು ಜೊತೆಗೆ ಒಂದ್ ಐದಾರು ಕುರಿಗಳು ಐದಾರು ಕುರಿಗಳು ಇದಾವೆ
ಹ್ಮ್ ಹ್ಮ
ಹ್ಮ್ ಅದೇ ಸರಿ ಹೋಗುತ್ತೆ
ಹ
ಹೋಗೋತಾರೆ ನಮ್ಮಮ್ಮ ಹ ಕುರಿಗಳು ಮನೆಯಲ್ಲೇ ಇರುತ್ತೆ ಹಸುಗಳು ಮಾತ್ರ ಬೆಳಗ್ಗೆ ಹೆಂಗೋ ತೋಟದೊತ್ತಗೆ ಹೋಗಿರ್ತಾರಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ಮತ್ತೆ ಸಾಯಂಕಾಲ ಕಳ್ಕೊ್ ಬರ್ತನೆ ನಾನ್ ಇಲ್ಲಾಂದೆ ಇಲ್ಲಾಂದ್ರೆ ನಾನು ಸಾಯಂಕಾಲ ಕಾಲೇಜಿಂದ ಬಂದಿದ ಮೇಲೆ ಕರ್ಕು ಕರ್ಕೊಂಡು ಬರ್ತೀನಿ ಈ ಮಳೆಗೆಜ್ ಒಂಥರ ನಗಡಿ ಕೆಮ್ಮು ಎಲ್ಲ ಬಂದ್ಬಿಡುತ್ತೆ ಮಳೆ ಬಿಂದ್ರೆ ಚೆಂದಂತಿಗೆ ಮಳೆ ಬಿದ್ರೆ ಚಂದ ಅಂತವಿ ಎಲ್ಲಿ ಚಂದ ಮನೆ ಬಿದ್ರು ನಂದೇ
ಹಾ